ಊಟ ಮಾಡ್ಕೊಂಬಂದ್ಯಾ ಮೂಲು ಊಟ ಊಟ
ಆಮ ಮಾಡ್ಕೊ ಬಂದೆ ನ ಅನ್ನಾನೂ ಚಟ್ನಿ ಮಾಡಿದ್ರು
ಯಏಕೆ ಬೆಳಿಗ್ಗೆ ಟಿಫನ್ ಮಾಡಿದ್ರಾ ಅಥವಾ ಒಂದೇ ಸರಿ ಊಟ ಅನ್ನ ಸಾಂಬಾರ
ಇಲ್ಲ ಚಿತ್ರ ನಾ ಮಾಡಿದ್ವಿ
ಚಿತ್ರಾನ ಮತ್ತೆ ಎಷ್ಟೊದಿಗೆ ಬಂದ್ರಿ ಈ ಕಡೆ ಒಂದ್ ಹತ್ ಗಂಟೆ
ಹ್ಮ್ ಅನ್ನೊಂದು ಗಟೆ
ಹನ್ನೊಂದ್ ಗಂಟೆಗೆಗ್ ಬೆಂಗ್ಳೂರ್ಗ್ ಬಂದ್ರ ಅಥವಾ ಅಲ್ಲ
ಇಲ್ಲ ಒಂದೊಂದ್ ಗಂಟೆಗೆ ಬಿಟ್ಟಿು
ಹಓ ಹೌದಾ ಹ್ಮ್ ಹ್ಮ್ ಹ್ಮ್ ಹನ್ನೊಂದ್ ಗಂಟೆಗೆ ಬಿಟ್ಟು ಇಲ್ಲೂ ಒಂದ್ ಗಂಟೆಗೆ ಬಂದಿರ್ತಾರೆ ಅಯ್ಯಪ್ಪ
ಹ ಎರಡವರೆಗೆಲ್ಲ ಬರತ್ತ ಆಗತ್ತಾ
ಹ್ಮ್ ಸಾಕಲ್ಲ ಇನ್ನಷ್ಟ್ ಬ ಟೈಮ್ ಆಹ ಅಲ ಅಲ್ಲ ಹನ್ನೊಂದ್ ಗಂಟೆಗೆ ಬಿಟ್ಟು
ಅನ್ನೊಂದುವರೆಗೆ ಅವರಿ ಬಿದ್ದರು ಹ್ಮ ಆಮೇಲೆ ಗೌರದಿಂದನ ಇಲ್ಲ ಹನ್ನೊಂದು ಗಡೆ ಬಸ್ ಸಿಕ್ಕುದ್ರರುನು ಒಂದು್ ಗಂಟೆ ಒಂದುುವರೆ ಮೆಜೆಸ್ಟಿಕ್ ಆಮೇಲೆ ಅಲ್ಲಿಂದ ಬಸ್ ಸಿಕ್ಕೆ
ಸುಮ್ ಹಿಂಗ್ ಬರ್ಬೇಕು ಯಲಂಕಾಗ ಬಂದ್ ಯಲಕ ಕ ಬಂದ್ಬಿಟ್ಟು ಫೋರ್ ನಾಟ್ ಒನ್ ಆರ್ ಅತ್ಕೊಬಿ ಹತ್ಕೊ್ಬಿಟ್ರೆ ಯಶವಂತಪುರ ಬರ್ತಾನೆ
ಹ
ಹ್ಮ್ ಅಲ್ಲಿಂದ ಹ್ಮ
ಯಶವಂತಪುರಿಂದ ಅಲ್ಲೊಂದು ಬಸ್ ಹಕ್ಬೇಕ ಆಮೇಲೆ ಅಷ್ಟೆಲ್ಲ ತಗೊಳಲ್ಲ ಮೆಜೆಸ್ಟಿಕ್ ಮೆಜೆಸ್ಟಿಕ್
ಎಲ್ಲಿ ಹೊರ್ಗಡೆ ಇದ್ಯಾಾ ಗಾಳಿ ಏನ್ ಅಷ್ಟೊಂದ ಶಬ್ದ ಮಾಡ್ತೈತೆ
ಪ್ಯಾಂದು
ಅಂದ ಸ್ವಲ್ಪ ಕಡಿಮೆ ಮಾಡು ಈ ಚಳಿ ಆಗ್ತಾ ಇದ್ರು ಫ್ಯಾನ್ ಇಕ್ಕೊಂಡರಾ ನೀವು್ ಎಂತಾರ
ಹ್ಮ್ ಹೌದುಾ ಹ್ಮ್
ಅವ ಎಲ್ಲಾ ಊಟ ಮಾಡದ್ರ ಎಲ್ಲಾದ್ರು
ಊಟ ಮಾಡಿದ್ರೆ ಎಲ್ಲಾರು
ಹ್ಮ್ ಹೌದಾ ನೀನು ಮಾಡ್ಕೊ ಬಂದ್ಯಾ ಎಂತ ಸಾಂಬಾರ್ು ಮಾಡಿರಿ
ಇದು ಚಟ್ನಿ ಚಟ್ನಿ ಚಟ್ನಿ
ಓ ಚಟ್ನಿಯಾ ನೀವೆಲ್ಲಾ ಬೆಳಿಗ್ಗೆ ಎಲ್ಲಾ ಟಿಫನ್ ಮಾಡಿದ್ರೆ ನೀವು ಸಂಜೆ ಟಿಫನ್ ಮಾಡ್ತೀರಾ
ಹ
ಹ್ಮ್ ಅದ
ಅಂಡೇ ಇಲ್ಲ ವಂದಾನೇ ಚೆಕ್ಕ ಇವಾಗ
ಹ್ಮ್ ಊಟಲ್ಲಿ ಯಾವ್ದೋ ಒಂದಿದ್ರೆ ಅದಕ್ ಹೊಂದ್ಕೊಂಡ್ ಹೋಗ್ಬಿಡ್ತೀರ ಅದ್ ಸಾಾಗಕ್ಬಿಡು ಇದೆ ಅಂತ ಹ್ಮ ಬೆಳಿಗ್ಗೆಗೆ ನೋಡ್ಕೊಂಡ್ರ ಆಯ್ತು ಇವತ್ತು ತಂದಿನಕ್ಕೇನು ಅಂತ ಅಲ್ವಾ ಹ್ಞ ಅದೇ ನತ್ತ
ಆಮೇ ಮೊಸರು ಇತ್ತು ಸ್ವಲ್ಪ ಮೊ ಹತ್ರ ಸ್ವಲ್ಪ ಚಟ್ನಿ ತಿನ್್ಬಿಟ್ಟು ಬಂದೆ
ಹ್ಮ್ ಹ್ಮ್ ಹೌದಾ
ಹ್ಮ್
ಅವರೆಲ್ಲ ಮತ್ತೆ ಏನ್ ಬರೀ ಚಟ್ನಿಗೆ ಎಲ್ಲರಿಗೂ ಚಟ್ನಿನೇ ಹ್ಮ್ ಮಧ್ಯಾಹ್ನ ಎಲ್ಲಾ ನೀ್ ಅಡ್ಗೆ ಮಾಡಲ್ಲ ತಿನ್ನಂಗಿದ್ರೆ ಮಾತ್ರ ಮಾಡ್ತೀರಾ ಇಲ್ಲಾಂದ್ರೆ ಟಿಫನ್ ಮಾಡಿರ್ತೀರಲ್ಲ ಅಷ್ಟ ಅಷ್ಟಕ್ಕೆ
ಅಂದ್ರೆ
ಏನಾಯ್ತು
ಅಂದ್ರೆ ಬೆಳಗ್ಗೆ ಒಂದೇ ಸಲ ಅನ್ನ ಸಾಂಬಾರ್ು ಮಾಡಿದ್ರೆ ಏನಿಲ್ಲ
ಹ್ಮ್
ಇಲ್ಲಾ ಹ ಇಲ್ಲ ಅಂತ ಅಂದ್ರೆ ಮಾಡ್ಬೇಕಿರುತ್ತೆ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಬಿಡ್ತೀವ ಅವಾಗ ಮಧ್ಯಾಹ್ನಕ್ಕೆ ಸಾಂಬಾರು
ಇಲ್ಲಾ ಅಂತಂದ್ರೆ ಅವಾಗ ಮಧ್ಯಾಹ್ನ ಮಾಡಿಲ್ಲಾ ಅಂದ್ರೆ ಬೆಳಿಗ್ಗೆ ಅನ್ನ ಸಾಂಬಾರ್ ಮಾಡಿಲ್ಲ ಅಂದ್ರೆ ಮಧ್ಯಾಹ್ನ ಏನ್ ಮಾಡ್ತೀರಾ
ಮಧ್ಯಹ್ನ ಅನ್ನ ಸುಂದರ ಮಾಡಾರಗ
ಆಗುತ್ತೆ ಅಂತ ಹೇಳಿ
ಹಾ
ಹೂ ಒಂಚೂರು ಆಕಡೆ ಈಕಡೆ ಓಡಾಡು ನಿನ್ ೇನೋ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಕತಿ ಹೂ ಈಗ್ ಸರಿ ಎಲ್ಲ ಹೇಳು ಹೂ
ಇಲ್ಲ
ಮತ್ತೆ ಸರಿ ಹೋಯ್ತಾ ನಿಂಗೆ ಇನೊ ಜ್ವರ ಬರ್ತಿದ್ದು ಹುಷಾರಿಲ್ಲ ಏನ್ ಮಾಡದವ ಬೆಳಿಗ್ಗೆ ಏನೋ ಪುಳಿಯೋಗ್ರೆ ಮಾಡಿದ್ ನಮ್ಮದ್ರಲ್ಲಿ
ಹೌದು ಸೋಮವಾರ ಸೋಮವಾರ ಎಲ್ಲಾ ಕಡೆನೂ ಪುಳಿಯೊಬರನೇ ಕೊಡ್ತಾರೆ
ಓಹ ನಿಮ್ಮ ಹಾಸ್ಟೆಲ್ನಲ್ಲಿ ಅದೇನಾ
ಹೂ ಸೋಮವಾರ ಸೋಮವಾರ ಪುಳೋಗ್ರೆ
ಊಟದ್ದು ತಿಂಡಿದು ಎಲ್ಲಾ ಆ ಅದೇನದು ವೇಳಾಪಟ್ಟಿ ಚೆನ್ನಾಗೇ ಇದೆ ಅವ್ರಿಗೂ ಪಿ ಜಿ ಅವ್ರಗೆ ಆಸ್ಲ ಅವ್ರಗೆ ಎಲ್ಲಾರ್ಗು ಇಲ್ಲ ಕೆಲ್ವೊಂದು ಇಲ್ಲ ಇಲ್ಲ ಕೆಲವೊಂದು ಹಾಸ್ಟೆಲ್ನಲ್ಲಿ ನಾನುದ್ನಲ್ಲ ಆ ಹಾಸ್ಲಲ್ಲಿ ಈಗೇನಾದ್ರು ಬದ್ಲಾಯಿಸಿರ್ಬಹುದು ಎಂತದ್ದು ಚೌಚೌಬಾತ್ ಅಂತ ಮಾಡರು ಚಿತ್ ಎಂತದದು ಮೈಸೂರು ಎಂತ ಈ ಕೇಸರಿ ಭಾತ್ ಸ್ವಲ್ಪ ಹ ಉಪ್ಪಿಟ್ಟ ಕೇಜ್ರಿಬಾತು ಅದನ್ನ ಚೌಚಭಾತು ಅಂತ ಮಾಡೋರು ಸೋಮವಾರ ಸೋಮವಾರ
ಹೂ ಹೌದು ನಮ್ಮ ಹೋಸ್ಟ್ ಲಲ್ಲಿ ಹೆಂಗಿರುತ್ತೆ ಅಂತ ಅಂದ್ರೆ ಸೋಮವಾರ ಒಂದು ವಾರದ ಏನಾದ್ರು ಚೌಚೋ ಭಾತ್ ಮಾಡತ್ರ ಮುಂದಿನ ವಾರದಲ್ಲಿ ಪುಳಿಯ ಹೋಗ್ರೆ ಅ್ರರು ಮುಂದಿನ ವಾರದಲ್ಲಿ ಚೌಚ ಭಾತ್ ಅದ್ರ ಮುಂದ ವಾರದಲ್ಲಿ ಪುಳಿಯೋಗ್ರೇ
ಒಂದ್ ಆದ್ಮೇಲೆ ಒಂದು ಹೂ ಹೂ
ಹೂ ಆಮೇಲೆ ಮಿಕ್ಕಿರೋ ದಿನ ಎಲ್ಲಾ ಹಂಗೆ ಇರುತ್ತೆ ಶನಿವಾರದಾಗ ಮಾತ್ರ ಒಂದ್ ಶನಿವಾರ ರಾವಲಕ್ಕ ಇನ್ನಂಷನ್ ವಾರ ಚಿತ್ರಾನ್ನ ಒಂದು ಅವಲಕ್ಕಿ ಚಿತ್ರಾನ್ನ ಹಂಗ್ ಮಾಡ್ತಾರೆ
ಓ ಹಂಗೆ
ಹಾ ಅಷ್ಟೇ ಇಮ್ಮಿಕ್ಕಿರೋ ದಿವ್ಸ ಎಲ್ಲ ಅದೇ ಇರುತ್ತೆ
ಹೂ ಹೂ ಹೂ ಹೌದಾ ಅದೇ ಅದೇ
ಆ ತರ ಮಾಡ್ತಾರೆ ಹೇಳ್ ನಾನು
ನೀ ಏನ ಹಾ ಯಾಕೆ
ಯಾಕಂತ ಅಂದ್ರೆ ಇವಾಗ ಶನಿವಾರದ್ದು ಹಾಸ್ಟ್ಲಿಂದ ಹೋಗಿರ್ತಾರಲ್ವ ಮಕ್ಕಳು ಅವ್ರಂದ ಬರ್ ಸೋಮವಾರ ಸಂಜೆ ಅವಾಗ ಈ ಉಪ್ಪಿಟ್ಟು ಕೇಸ ೇ ಕಡಿಮೆ ಮಾಡುದ್ರುನು ಸರಿ ಹೋಗುತ್ತೆ ಯಾಕಂದ್ರೆ ಈ ಈ ತರ ಫುಡ್ ನ ಜಾಸ್ತಿ ಜನಗಳ ಮಾಡಕ ಆಾಗಲ್ಲ ಕಡಿಮೆ ಜನಕ್ ಮಾಡ್ಬೋದು ಅದಕ್ಕೆ ಇವಾಗ ಒಂದ್ ಫಿಫ್ಟಿ ಪರ್ಸೆಂಟ್ ಜನ್ಗಳು ಹೋದ್ರು ಹಾಸ್ಟ್ಲಿಂದ ಅವ್ರಿಗೆ ಸರಿ ಹೋಗುತ್ತೆ ಸ್ವಲ್ಪ ಮಾಡೋದಕ್ಕೆ
ಹ ಚ
ಅದಕ್ಕೆ ಈ ತರ ಮಾಡೋದು ಚೌಚೌಬಾತ್ಮ
ಹಬ್ಬಾ ನೀನ್ ಜಾಸ್ತಿ ತಿನ್ಕೋ್ಬಿಟ್ಟಿದ್ಯಾ ಹಾಸ್ಟ್ಲ್ ಬಗ್ಗೆ ನೀನು ಆರ್ಡರ್ನ್ ಆಗ್ಬೇಕು ನೋಡು ಹ ಅಲ್ವಾ ಹಾ ಶನಿವಾರ ಯಾಕ ಮತ್ತೆ ಚಿತ್ರಾನ ಅವಲಕ್ಕಿ ಮಾಡದು
ಯಾಕಂದ್ರೆ ವಾರ ಎಲ್ಲಾ ಒಂದೇದನೇ ತಿಂದಿರ್ತಾರೆ ಒಂದ ಒಂದು ವಾರ ಬೇರೆ ತನ ಮಾಡ್ಲಿ ಹ ಅವಲಕ್ಕಿ ಕೊಡ್ತಾರೆ ಚಿತ್ರಾನಂದ್ ಗೊಜ್ಜೆಯೇ ಮಾಡಿ ಅನ್ನಕೂ ಬದ್ಲು ಅವಲಕ್ಕಿ ಹಾಕಿ ಕೊಡ್ತಾರೆ
ಹ್ಮ್ ಹ್ಮ್ ಹಗೆ ಹ್ಮ್ ಹ್ಮ್ ಪರವಾಗಿಲ್ಲ ನೀನ್ ವಾರ್ಡನ್ ಆಗ್ಬೇಕಿತ್ತು ಇಲ್ಲ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ ಬರು ನೋಡು ಅವ್ರ ಆಫೀಸರ್ ಅಧಿಕಾರಿ ಆಗ್ಬೇಕಿತ್ತು ನೀನು ಅದ ಹೆಂಗೋ ಮಿಸ್ ಡದ್ ಬಿಟ್ಟು ಎಲ್ ಎಲ್ ಬಿಗ್ ಹೋಗ್ಬಿಟ್ಟಿದ್ಯಾ ಅಷ್ಟೆ
ಹಾ
ಅಲ್ಲ ಇದಿದ್ರು ಚೆನ್ನಾಗಿರೋದು ತುಂಬಾನೇ ಕಲ್ಪನಾತ್ಮಕ ಶಕ್ತಿ ಜಾಸ್ತಿ ಇದೆ ಬೆ ನನಗೆ
ಹ
ಹ ಹ್ಮ್ ಅ ಎಷ್ಟೇ ಆಗ್ಲಿ ಅಡ್ವೊಕೇಟ್ ಇಟ್ಟಲ್ವಾ ಅದಕ್ಕೆ ಅಷ್ಟೆಲ್ಲ ಯೋಚನೆ ಮಾಡೇ ಮಾಡಿರ್ತೀರಾ
ಓ
ಹೌತಾನೆ ಹ್ಮ್ ಎಲ್ಲಿ ಅವಳಲ್ಲಿ ನಿಿನಗ್ ಜ್ವರ ಬರ್ಸ ರ ನಿನ್ ತಂಗಿ ಎಲ್ಲಿದ್ದಾಳ ಕೆಳಗೆ ಇದ್ದಾಳ ಇನ್ನು ಹ ಏನ್ ಮಾಡ್ತಾವಳೆ ನೀವ ಒಬ್ರಗೊಬ್ರು ಮಾತಾಡ್ಕೋತೀರೋ ಇದರು ಮಾತಾಡ್ಕೋತೀರೋ ಇಲ್ವಪಾ ಹ್ಮ್ ಮಾತಾಡ್ತೀವಿ ಅದೇ ಯಾವಾಗಾದ್ರ ಅವಶ್ಯಕತೆ ಇದ್ರ ಮಾತ್ರ ಹೆಂಗ ಮಾತಾಡ್ತೀರ ಹೋಗ್ಲಿ ಒಂದ್ಸಲ ಮಾತಾಡಿ ನೀನ್ೇನಂತೀಯ ಅವಳಿಗೆ
ಸೌಜನ್ಯ ಅಂತೇನಿ
ಹ್ಞೂ ಅವಳೇನಂತಾಳೆ ಅನು
ಹ ಹ್ಮ ಅಂತಾಳೆ
ಹ್ಮ ಅಷ್ಟೇ ಅವನು ನಿನ್ ತಮ್ಮ ನಿಮ ಇಬ್ಬರಿಗೂ ಅಕ್ಕ ಅಂತಾನ ಸುಮ್ಮನೆ ಇಲ್ಲ ಹೆಸ್ರು ಕರೀತಾನ
ಹಾ ಒಂದೊಂದ್ಸಲ ಕರೀತಾನೆ ಒಂದೊಂದ್ಸಲ ಕರಿಯಲ್ಲ
ಹ್ಮ್ ಮಟೆಲ್ ಒಬ್ನೇ ತಮ್ಮ ಇದ್ದಾನೆ ಚೆನ್ನಾಗ್ ನೋಡ್ಕಳ್ರಿ ನೀವು ಅವನ್ ಏನು ಅದು ಓದದು ನನ್ಗೆ ಅಷ್ಟೊಂದ ಏನು ಹ ಗೊತ್ತಿಲ್ಲಪ್ಪಾ ಅವ್ನು ಹೆಂಗ್ ಗೊತ್ತಾನ ಚೆನ್ನಾಗ್ ಓದು ಅಂತ ಹೇಳಿದೀನಿ ನಿೆನ್ನೆನೆ
ಹ್ಮ್ ಹೌದು ನಾಮ
ಅಕ್ಕ ತಂಗಿ ನೀ್ ಅಕ್ಕ ತಂಗಿ ಓದಿಸ್ಬೇಕು ಹ್ಮ್ ಚೆನ್ನಾಗ್ ಓದ ನಮ್ಗಿಂತ ಜಾಸ್ತಿ ಚಮಕ್ಸ್ ತಗೋ ಅಂತ ಹೇಳೇಬೇಕು ಹ್ಞ ಸರಿ ನಾ ಹೇಳ್ಕೊಡ್ಬೇಕ ಅಕ್ಷಸ್ಮತ್ ಏನನ್ ಗೊತ್ತಾಗಿಲ್ಲ ಅಂದ್ರೆ
ಹ್ಮ್ ಹೇಳ್ಕೊಡ್ತಿದ್ದೀವಿ
ಲ್ಲ ಹ್ಮ್ ಹೌದಾ ನಿಮ್ಮಮ್ಮ ಎಷ್ಟ ಓದ್ಕೊಂಡಿದ್ದಾರೆ
ನವಂಬರ್ ಟೆಂತ್
ಪಸ ಹಾ
ಹ್ಮ್ ಪಸ್ ಫಸ್ಟ್ ಕ್ಲಸ್ ಎಲ್ಲಿ ಪಸ್ಗ ರ
ಓಂ್ ಮೈ ಗಾರ್ಡ್ ಐ
ಅ
ಹೌದಾ ಹ್ಮ್ ಹ್ಮ್ ಹ್ಮ್ ಹ್ಮ್ ನಿಮ್ಮ ಆಂಟಿ
ಅವ್ರ ಟೆಂತ್ ಓದಿಲ್ಲ
ಹ್ಮ್ ಎಷ್ಟೊದ ಇದಿದ್ದಾರೆ ಒಂದ್ ಐತ
ಹ
ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಲ್ಲಿ ನಿಮ್ಮಮ್ಮ ಹಂಗಾದ್ರೆ ಯಾವ ಸ್ಕೂಲು
ಅಲ್ಲೇನ್ ಕೊಟ್ಟಿಗೆ ಪಾಳ್ಯದಲ್ಲಿ ಹ್ಮ ಅಲ್ಲಿ ಕೊಟ್ಟ ಹ್ಮ್ ಹೌದು
ಗೌರ್ಮೆಂಟ್ ಸ್ಕೂಲ್ ಐ್ ಅಲ್ಲಿ
ಹ್ಮ್ ಅಂದ್ರೆ ಕೊಟ್ಟಿಗೆಪಾಳ್ಯ ಹತ್ರ ಅದೊ್ ನೆಕ್ಸ್ಟ್ ಸ್ಟಾಪ್ ಕೂಲ್ ಸ್ಟಾಪ್ ಅಂತ ಬರುತ್ತೆ
ಕೂಲ್ ಹಾ
ಇದು ಸುಂಕದ್ ಕಟ್ಟೆ ಹೋಗೋ ರೋಡ್ ಅಲ್ಲಿ ಒಂದು್ ಇದ್ ಸಿಗುತ್ತಲ್ಲಾ ಸಿಗ್ನಲ್ ಕೊಟ್ಟಗೆಪಾಳ್ಯ ಬಸ್ ಸ್ಟಾಪ್ ಮುಂದೆ ಸ್ವಲ್ಪ ಹೋಗ್ತಿದಂಗೆ ಸಿಗ್ನಲ್ ಆ ಸಿಗ್ನಲ್ ಲೆಫ್ಟ್
ಹೌದಾ ಏ ಈ ಕಡೆ ಜಾಲಳಿ ಕ್ರಾಸ್ ಕಡೆ ಹೋಗೋ
ಅಲ್ಲ ಅಲ್ಲ ಈಗ ನಾವು ಇವಾಗ ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ
ಹ್ಮ್ ಆಮೇಲೆ
ರೋಡ್ ಐತೆ ಒಂದ್ ಆ ಕಡೆಗೆ ಹೋಗೋದು ಒಂದು ಸುಮ್ನಳ್ಳಿ ಕಡೆ ಹೋಗೋದು ಇನ್ನೊಂದು ಸುಂಕದ್ ಕಟ್ಟೆ ಕಡೆ ಹೋಗಬಹುದು ಇನ್ನೊಂದು
ಸುಂಕುದ್ ಕಟ್ಟೆ ಹೋಗೋದು ಅಂದ್ರೆ ಹಿಂಗ್ ಸ್ಟ್ರೈಟ್ ಆಗ ಹೋಗುತ್ತೆ
ಹ ಹೋಗೋದು ಈ ಕಡೆ ಇನ್ನೊಂದು ರೋಡ್ ಐ್ತಲ್ಲ ಸರ್ವಿಸ್ ರೋಡ್
ಹ್ಮ್ ಹ್ಮ್
ಆ ಸರ್ವಿಸ್ ರೋಡ್ ಅಲ್ಲಿ ನೆಕ್ಸ್ಟ್ ಸ್ಟಾಪ್ ಅಲ್ಲೆ ಸಿಗುತ್ತೆ
ಹ್ಮ್ ಹ್ಮ್ ಹ್ಮ್ ಹಾ ಸರಿ ಸರಿ ಹೌದಾ ನಿಮ್ಮಮ್ಮ ಎಸ್ ಎಸ್ ಎಲ್ ಸಿ ಓದ್ಕೊಂಡಿದಿದ್ದಾರೆ ಹಂಗಾರೆ
ಹ್ಮ್
ಹ್ಮ್ ಹ್ಮ್ ಸರಿ ಸರಿ ಯಾವ ವರ್ಷ ಹ್ಮ್ ಓದಸು ಓದ್ಸು ಹಾಗಂಗಾದ್ರೆ ನಿಂಗೆ ಇನ್ನೇನು ಅನುಕೂಲ ಜಾಸ್ತಿ
ಹೌದು ನಾನು ಬೆಳಿಗ್ಗೆ ಇಂದ ಅದೇ ಮಾಡಿದ್ದು
ಹಾ ಹಾ ಕಳ್ಳಿ ನೀನು ಹ ಹ ಚೆನ್ನಾಗ ಅವ್ರತ್ರ್ರ ಕನ್ನಡ ಓದ್ಸಿರ್ತಯಾ
ಹ್ಮ ಇನ್ನು ಸೌಜನ್ಯ ಓದೆಲ್ಲ ಅಂದ್ಲು ಹ ಅವರತ್ರಾನೇ ಓದುಸ್ತೇ
ಹ್ಮ್ ಓದ್ಸು ಓದ್ಸು ಅವ್ರ ಕೆಲ್ಸ ನೀನ್ ಮಾಡು ನಿನ್ ಕೆಲ್ಸ ಅವ್ರು ಮಾಡ್ಕೊಡ್ತಾರೆ
ಹ್ಮ್ ನಾನು ಇವತ್ ಅದೇ ಮಾಡಿದ್ದೆ ನಾವು
ಫುಲ್ ಮಾಡ್ಬಿಟ್ರಾ ಎಷ್ಟ್ ಮಾಡದ್ರಿ
ಆ ಫೋರ್ ಆಯ್ತು ಅಷ್ಟೆ
ಹ ನಾಲ್ಕ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ
ಜಾಸ್ತಿ ಏನ್ ಮಾಡ್ಲಿಲ್ಲ ಒಂದ್ ಅವರ್ ಏನೋ ಅಷ್ಟೆ ಮಾಡಿದ್ದು
ಒಂದ್ ಗಂಟೆ ತಗೊಂಡು ನಾಲ್ಕ ಮಾಡಿದ್ರ
ಹ್ಮ್
ಹ್ಮ ತುಂಬಾ ಅಂದ್ರೆ ಅವ್ರಿಗೆ ಪಾಪಾ ಓದೋದು ಪ್ರಾಕ್ಟೀಸ್ ಇಲ್ಲ ಅಲ್ವಾ ಅಭ್ಯಾಸ ಇಲ್ಲ ಹಂಗಾಗಿ ಇದ್
ಅದ್ರಲ್ ಬೇರೆ ಮದ್ಯ ಮಧ್ಯ್ಯಾ ನನ್ನ ತಂಗಿ ಬೇರೆ ನಗಸ್ತಾಳೆ
ಹ್ಮ್ ಹ
ಹಾ ಒಂದ್ ಸ್ಪೆಲಿಂಗ್ ಸ್ವಲ್ಪ ನಿಧಾನ ಓದಿದ್ರು ಇಲ್ಲ ತೊದ್ಲುಸುದ್ರುನು ಇವ್ಳ್ ನಕ್ ಬಿಡ್ತಾಳೆ ಮಧ್ಯದಲ್ಲಿ ನ್ ಮತ್ ತಗೋ ಫಸ್ಟ್ ಇಂದ ಮಾಡ
ಏ ಚಿ ಚಿಚಿ ಹಂಗ್ ಮಾಡಕ್ ಹೋಗ್ಬಾರ್ದು ಒಬ್ಬ ಸೈಲೆಂಟ್ ಆಗಿ ಒಂದ್ ಕಡೆ ಕುೂತ್ಕೊಂಡು ನಿಶಬ್ದವಾಗಿರೋ ಜಾಗದಲ್ಲಿ
ಅದು ಕೆಲವು ಪದಗಳ್ ಅಂಗೇ ನಗಿಸುತ್ತೆ
ಹಾಗಂೆ
ಹ್ಮ್
ಹ ಯಾವ್ದೋ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಯಾವ ತರ ವಿಷಯಗಳು ಬಂದಿತ್ತು ನಿಮಗೆ
ಯಾವ ತರ ಅಂಶಗಳು
ಅಂದ್ರೆ ಎಲ್ಲಾ ಮಿಕ್ಸ್ಚರ್ ಅನ್ಕೊಂಡಿದೀನಿ
ಇಲ್ಲ ಇಲ್ಲ ಒಂದ್ರದು ಒಂದ್ರದ್ದೇ ಒಂದು ಏನಾದ್ರು ಒಬ್ರು ರಾಜ್ರ ಬಗ್ಗೆ ಮಾತಾಡ್ ಅದ್ರ ಬಗ್ಗೆ ಬರುತ್ತೆ ಇನ್ನೊಂದುಟ್ಟ ಮಟ್ಟೆಯಲ್ಲಿ ಏನಾದ್ರು ಆದಾಗ ಅದನ್ನ ಹೆಂಗೆ ತೆಗೆಗ್ದ್ ಬಿಿಟ್ಟು ಆಪ್ರೇಷನ್ ಎಲ್ಲ ಮಾಡಿ ನಮ್ಮಮ್ಮ ಅದನ್ನೆಲ್ಲ ಹಂಗ ಇದ್ದೇನೆ ಎಲ್ಲಾ ತಿಳ್ಕೊಳೋದು ಅಂತ ತಿಳ್ಕೊ ಆಯ್ತೆ ಆ ಈ ತರ ಹೊಟ್ಟೆದ ಏನಾದ್ರು ಸಮಸ್ಯೆ ಆದಾಗ ಇದನ್ನೆಲ್ಲಾ ಕಟ್ ಮಾಡ್ಬಿಟ್ಟು ಹಂಗ ಆಪ್ರೇಷನ್ ಮಾಡ್ತಾರೆ ಹಿಂಗ ಆಪ್ರೇಷನ್ ಮಾಡ್ತಾರೆ ಅನ್ನೋದ ಬಂದಿತ್ತು ಅದೇ ನಾವು ಹಿಂಗ ಈತರ ಇದ್ರ ಸಮಸ್ಯೆ ಇದೆಯಾ ಅಂತ ನಮ್ಮಮ್ಮ ಓದ್ಕೊತಾ ಇತ್ತು
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದೇ ಅದೇ ಪರವಾಗಿಲ್ಲ ನಿಮ್ಮ